ಏನ್ಡದದ್ರಿ ಮಲ್ಲವರೆ
ಏನ ಇಲ್ಪಾ ನೀವೇ ಹೇಳ್ಬಕ್ ವಿಜಯ್ ಕುಮಾರ್ ಅವ್ರ
ಏನ ಇಲ್ ನೋಡ್ರಿ ನಾದು ಊಟ ಮಾಡಿದ ಮ್ಯಾಲ ಕುಂತಿದ್ವಿ ಟೆರೇಸ್ ಮ್ಯಾಲ
ಹಾ ಏನ್ ಆರಾಮ ವಾಕಿಂಗ್ ಮಾಡತ್ರಿ
ಆರು
ವಾಕಿಂಗ್ ಮಾಡಾತರಂ
ಸುಮ್ಮದಲೆ ಮ್ಯಾಗ ವಾಕಿಂಗ್ ಮಾಡ್ಕತ್ ನಂತ
ಅದ್ರೀ ಒಟ್ಟ ಮನ್ಷ್ಯ ಊಟ ಆದ್ಮ್ಯಾಲ ವಾಕಿಂಗ್ ಮಾಡ್ಬ್ರಿ ತಿಿಂದಿದ ಅನ್ನ ಕರ್ಗ್ಬೇಕ್ರೀ ಮನ್ಷ್ಯ
ಹಾ
ಹಿಂದಿ ಜನ ಕರ್ಕ್ರ ಮತ್ ಇದ ಆಾಗಲ್ರಿ ಮತ್ತ್ ಇದ ಆತ್ರಿಯ ಹೊಟ್ಟಿ ವಜ್ ಅನ್ಸಲ್ರಿ
ಹ್ಮ್ ಸುಮ್ ಸ್ವಲ್ಪ ತಿರುಗಾಡದ್ರರು ಉಂಡದೆಲ್ಲಾ ಕರಕ್ತದ್ರಿ ಹ್ಮ್
ಜಡ ಬರ್ತರಿ ಮ ಕೋಡ್ದ
ಹ್ಮ್
ಹ್ಮ ಮತ್ತ ಎಲ್ಲಾ ಆರಾಮಲ್ಲ
ಮತ್ತ ಎಲ್ಲ ಆರಾಮ್ ನೋಡ್ರಿ ನಿಮ್ದ್ ಹೆಂಗ ಜೀವನೇ ಹೆಂಗ್ನಡದೇ
ಹಾ ಸ್ಟೇಟಸ್ ಇದು ಯೋಗ ಮಾಡತ್ತರಿ ಎನ್ರ ದಿನ ಮುಂಜಾನೆ
ಏನ್ ರೀ
ಯೋಗ ಮಾಡತ್ರಿ
ಹೂ ರೀ ಸ ಮತ್ತ ಇಪ್ಪತ್ತೊಂದ್ ತಾರೀಕ್ ಯೋಗ ಅದಲ್ರರಿ ಯೋಗ ದಿನಾಚರಣೆ
ಅದೇ ಸ್ಟೇಟಸ್ ನೋಡದ ಯೋಗ ಗಿಗ ಫುಲ್ ಫ್ಲೆಕ್ಸಿಬಲ್ ಅಲತ್ತರಿಪಾ ಆರೋಗ್ಯರೋಗ್ಯ ಚಲೋ ನೋಡ್ಕೋಬೇಕಲ್ಲತ್ತರಿ
ಮುಂದನ್ ತಿಂಗಳ ಈ ತಿಂಗಳಾಗ ಯೋಗ ದಿನಾಚರಣೆ ಆದಲ್ರಿ ಅದ ಪ್ರಾಕ್ಟೀಸ್ ಸಲಂದು ಒಂದ್ ವಾರದಿಂದ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ
ಹ ಚಲೋ ಒಂದ್ ವಾರ ಅಂದ್ರೆ ಚಲೋ ಎಲ್ಲ ಇ ಮಾಡ್ರ ಗಲಕ್ಸ ಚಲೋ ಆಗ
ಹಾ ಎಲ್ಲಾ ಹೇಳ್ಕೊಟಾರ ನೋಡ್ರಿ
ಹಾ ಮಾಡ್ರಿ ಚಲೋದ ನಿಮ್ ದಿನ ಕೆೇಟ್ಟತ್ತತ್ತು ಒಂದ ಎರಡು ಯಾರ್ಡ್ರ ಎಕ್ಸರ್ಸೈಸ್ ಮಾಡ್ರಿ
ಹಾ ಮಾಡ್ತೀವಿ್ ಮಾಡ್ತಿವಿ ಪ
ಅದರಿಂತ ಆರೋಗ್ಯ ಎಲ್ಲಾ ನಿಮ್ಮತ್ ಮೈಂಡ್ ರಿಲ್ಯಕ್ಸ್ ಇರ್ತರಿ
ಹಾ
ಮತ್ತ ಬಾಳ ಹೆಲ್ಪ್ಫುಲ್ ಆತ್ ನೋಡ್ರಿ ದಿನದ ಮಟ್ ನಿಮ್ ಪುರಾ ದಿನ ಫ್ರೆಶ್ ಇರ್ತದ
ಹ್ಮ್ ಮೈಂಡ್ ಫ್ರೆಶ್ ಆತದ
ಮತ್ ಎನರ್ಜೆಟಿಕ್ ಇರತಾನ್ ರಿ ಮನುಷ್ಯ ಅದು ಸುಸ್ತ ಇರಲ್ಲರಿ.
ಹಾ
ಸುಸ್ತತಿರ್ಲಾ ಅಂದ್ರೆ ಹಿಂಗ ಏನಪ್ಪಾ ಬ್ಯಾಸ ನಿ ಹಂಗ ಅಂದ ಮನುಷ್ಯಾ ಯಾವಾಗಲೂ ಆಕ್ಟಿವ್ ಇರ್ತಾನ. ನೀವ್ ಪೈಲನೆೇ ಆಕ್ಟಿವ್ ಇದ್ರಿ ಈಗ ಮಾಡದ್ರ. ಪೂರಾ ಆಕ್ಟಿವ್
ಹೌದ್ರೀ ಅದ ಯೋಗ ಟೀಚರ್ ಅಂತ್ರ ನಮ್ ಚಾಮರಾಜ್ ಸರ ಅವರ್ ಗೊತ್ತಲ್ರಿ ನಿಮ್ಗ.
ಹಾ ನಿಮ್ಮ ಇವ್ರು ಸರ್ ಹಾ ರಿ
ಬರವರು ಮಾಡಸಕ
ಅವು ಎಲ್ಲ ಇಬ್ಬರೂವೆ ಎಜ್ಯುಕೆಟೆಡ್ ಅನಸ್ತಾರೆ
ಹೂರಿ ಅಕ್ಕಿ ಬಿ ಇಂಗ್ಲೀಷ್ನಾಗ ಮಾತಾಡ್ತಾಡ್ರಿ.
ಹೂ ರೀ ಮತ್ತೆ ಎಲ್ಲಾ ನೋಡಿ ಮಾಡಿನೇ ಮದ್ವಿ ಆಗ್ತಾರಲ್ಲಿ ಎಲ್ಲ ಏನ್ ಕಲ್ತ್.
ಹ್ಮ್ ನೋಡ್ರಿ ಇಲ್ಲಿಗ.
ಹು ರೀ
ಇದ್ರೀ ಏನ ವಿರಾಟ್ ಕೊಹ್ಲಿ. ಕೊಹ್ಲಿ ಮೊದಲ ಯಾರಿಗ್ ಲವ್ ಮಾಡ್ತಿದ್ರೀ.
ಎಲ್ಲ ಫಸ್ಟ್ ಫಸ್ಟ್ ಇಕ್ಕಿ ಇಕಿರಿ ಯಾರ ಶ ಶ ಶಿಲ್ಪಾ ಶೆಟ್ಟಿರಿ.
ಶಿಲ್ಪಾ ಶೆಟ್ಟಿ ರಿ
ಶಿಲ್ಪಾ ಶೆಟ್ಟಿ ಅಲ್ರರಿ ಏನಂದ್ರ ಫಸ್ಟ್ ಅಲ್ಲ ಅಲ್ರರಿ ಅದು ಅದು ಆಮೇಲೆ ಆರ್ ಸಿ ಬಿ ಇದ್ದಾಗ ಫಸ್ಟ್. ಫಸ್ಟ್ ಫಸ್ಟ್ ಸೀಸನ್ ಯಾರೋ ಬರ್ತಿರ್ರಿ ಮ್ಯಾಚ್ ನೋಡಾಕ ಇಕಿರಿ ದೀಪಿಕಾ ಪಡ್ಕೋನಿರಿ.
ಹಾ ಹಾ ದೀಪಿಕಾ ಪಡ್ಕೋನಿರಿ
ದೀಪಿಕಾ ಪುಡ್ಕೋನೆ ಬರ್ತೀಳು ಆರ್ ಸಿ ಬಿ ಕ್ಲಬ್ ಬಿ ಬರ್ತಿದ್ಲರಿ ಇವನ್ ಬಿಲ್ಲಿ ಅಲ್ಲಿ ಇವ ಮುಂಬೈವ ವಿಜಯ ಮಲ್ಯ ಬಲ್ಲಿ ಆಮೇಲೆ. ಆಮೇಲೆ ಈ ಇವ್ರ ಅಕೌಂಟ್ಸ್ ಇವ್ರ ನೋಡ್ತೀರಿ ಯಾರಂದ್ರ. ಇದು ಯಾರಂದ್ರ ಆಕಿ ಇವರು ಈ ಸುರೇಶ್ ಶರ್ಮಾ ಮಿಸ ಈಗ್ ಮಿಸ್ಸ್ರಲ್ ಅವನ್ ಗರ್ಲ್ ಫ್ರೆಂಡ್ ಇದ್ರ ಪೈಲಾ. ಆಮೇಲೆ ಹ ಆಮೇಲ್ಲ ಇನ್ನೊಬ್ಬರು ಯಾರೋ ಒಂದ ನಡು ಮತ್ತೆ ಯಾವ ನೀವ ಆಕ್ಟರ್ ಏನ ಹೇಳಲಾ ಭೈ. ಏನ ಇಲ್ರಿ ಆಮೇಲ್ರಿ ಎಸಮಂದಿ. ಹ ಆವ ರಮ್ಯ ಇಲ್ರಿ ಆಮೇಲ್ ಅನುಷ್ಕಾ ಡೇಟ್ ಮಾಡತ್ತನ್ರಿ ಆಮೇಲೆ ಮದುವೆ ಆದ್ರ ಬೇಕು.
ಹಾ ಹಾ ಅಂದ್ರ ಮೊದಲ ರೋಹಿತ್ ಶರ್ಮ ಹೆಂಡತಿ ಜತೆ ಡೆಟಿಂಗ ಮಾಡ್ಯರೇನ್.
ಏ ಹಾಲ್ಲಾಎಲ್ಲ ಮಾಡ್ಯಾರ ಏನ್ ಮಾ ಹ ಎಲ್ಲಾ ಈಗ ಏನ್ ಹೋಲ ಬಿಡ್ರಿ ಈಗಲ್ಲಾ ಆರಾಮ್ರಾರ ಅವರು ಲೆಕ್ನವರು.
ಹ್ಮ. ನೋಡ್ರಿ ಇಲ್ರಿ ಹೋಗಿ ಲಂಡನ್ ಅವ ಇರ್ರಂತ್ತನ್ರಿ ಇಲ್ಲಿ ಜೀವ್ನ ಮಾಡದಲಗದಂತ್ರಿ.
ಹಾಗಲ್ರಿ ಹಂಗ
ಎಲ್ಲಿ ಹ ಹೊರಗ್ ಬಂದ್ರೆ ಪುಲ್ ಮುಕ್
ಆ ಮನ್ ರಾಮ್ಚರಣ ಅದಕ ಬೌನ್ಸರ್ ಇಟ್ಟಿಲ್ರಿ.
ಹಾ.
ಹೌನ್ ಮಾ ಒಂದ್ ಹುಟ್ಟ ಕೂಸಗ ಆಸ್ಪತ್ರೆ ನಿಂತ ಇದುವ ಮನ ನಿಂತ ಆಸ್ಪತ್ರೆ ಇಲತ್ತನ್ರಿ ಚೆಕಪ್ಗತ್ತ. ಅದು ಒಂದ್ ಹತ್ ನಿಮಿಷಾ ಪಲೆಂದ ಗೊತ್ತೆ ಫ್ಯಾನ್ಸ್ ಎಲ್ಲ ಬಂದಾರೀ ಒಂದ್ ಕಾರ್ ಬಂದಾಗ ಕಾರ್ ಆ ಆ ಇಳಿಲತ್ತನ. ಹೊ ಹೆಗಲ್ ಮೇಲ ಕೂಸ ಇಟ್ಟಾನಾ.
ಹಾ ರ
ಹಾಸ್ಪಿಟಲ್ ಹೋಗತ್ರಿ ಹೋಗದ್ರ ಬಿಡ್ಬೇಕಲ್ರರಿ ಫ್ಯಾನ್ಸ್.
ಹಾರೀ.
ಜಗ್ಗದು ಇಗ್ಗದು ಇಗ್ಗದು ಮಾಡ್ಯಾರ.
ಹಾ.
ಹೂಟ್ಟ ಕೂಸ್ರಿ ಹತ್ತಾ ದಿನ ಹದ್ನೈದ ದಿನದ ಕೂಸರದ.
ಅಯ್ಯೋ.
ಏನಾರ ಹೆಚ್ಚು ಕಮ್ಮ ಆದದ್ರ ಹೆಯಾಂಗ ಹೇಳ್ರಿ.
ಹ್ಮ್.
ಅದಕ್ಕೆ ಅವ ಏನ್ ಮಾಡ್ಯಾನ್ರಿ ಅವ ಮರ್ದಿನಾನೇ ಫಾರ್ ಇದ ಸೌತ್ ಆಫ್ರಿಕಾ ನಿಂತ ಒಬ್ ವಿಮಾನ ರೀ ಬಾಕ್ಸರ್ ಹತ್ರಿ.
ಬಾಕ್ಸರ್ ಹಾ ಬಾಕ್ಸರ್
ಪ್ಯನಾರ ರೀ ಜಾಗ ಜಾಕ ಚರ್ವರಿ
ಜಾಖಕ್ಕಾ
ಹಾ ಅವ್ನಿಗ್ ಕರ್ಶನರಿ. ಎಟ್ರಿ ದಿನಕ ಪೇಮೆಂಟ ಮೂರ್ ಲಾಕ್ ಕೃಪಾಯ ತ್ರರಿ.
ಹೌದ್ರಿ ನಾವಿ ಕಿ ಮೂರ್ ಲಾಕ್ ಅಂದ್ರ ಬಾಳ ಆಯತ್ ನೋಡ್ರಿ ದಿನಕ್
ಇಲ್ರರಿ ಅವ್ ಸುಮ್ನ ತಿಳಿದಿರಿ ಏನ್ ಬಾಡಿ ಗಿಡಿ ಮಿ ನೋಡ್ರಿ ಇಲ್ಲ ಇವೆಂಟ್ ನ ಹೆಂಗ್ತ್ ತಕಟ್ರರಿ
ಹಾ ಹಾ ಅದೇ ಅವನಿ ಕಾಲ್ ಬೀಳಕ್ ಬಂದ
ಹ ಕಾಲ್ ಬೀಳಾ ಬಂದನರಿ ಅವ್ನಿಗ್ ಮುಟ್ಟದ ಟ್ರೈ ಮಾಡನರಿ ಎತ್ಯ್ ಒಕಾಟ ನೋಡ್ರಿ ಅವ ಸ್ಟ್ಟ ಕರ್ರ ದಪ್ಪನ ಪಿಟ್ಟ ಇವ್ರ್ ಎಲ್ಲರ್ ಕಡೆ ಇಂದ ವರ ಸುಮ್ನ್ ಕೊಡಲ್ರಿ ಮೂರ್ ಲಾಖ ರೂಪಾಯಿ ಅಂದ್ರು ಎಂಡ್ರು ಇದರು ಕೊಡ್ತರಿ.
ಅವೇನ್ ತಿನ್ನ ಇರಲ್ಲ ಅಲ್ರರಿ ಯಾವನ ಇವೆಂಟ್ ಇದ್ದಾಗ ಇಷ್ಟೇ.
ಹುನ್ರಿ ಈಗ್ ಫುಲ್ ಟೈಮ್ ಇಟನರಿ ಆವಾ. ಬೇಕೇನ ಸೆಕ್ಯೂರಿಟಿ ಸರಿ ಇವು. ಇದು ನೋಡ್ರಿ ಒಂದ್ ಗುಲ್ ಗುಲ್ಬರ್ಗನ ಅಪೋಲೋ ಫಾರ್ಮಸಿ.
ಹಾ ರೀ
ಅಪೋಲೋ ದುಕಾನ ಇ ಮೆಡಿಕಲ್ ನೋಡ್ರಿ ಅಪೋಲೋ ಮೆಡಿ ಪಲಸ್. ಅದುೌದು ಇದು. ಅವೆಲ್ಲ ಅವ್ನ್ವೇ ನೋಡ ರಾಮ್ಚರಣ್ ಅವ್ರ ತಾತಂದೆ. ಅಪೋಲೋ ಅಪೋಲೋ ಕಂಪ್ನಿ ಅವ್ರದ್ರೀ. ಅವ್ರ ಅಂತ್ ದೇಟು ಒಳ್ಳೇದ ಕೆಲಸ ಮಾಡ್ ಹೋಬಕ್ ತ್ರೆನ್ರಿ ಈಗ್ ನೀ ಅವ್ ಅವ್ ರ್ ಹೋದಂತಗೋ ನಿಂಗ ಗೋಲಿ ಬೇಕಿರ್ತದ.
ಹಾ ರೀ
ಹೋಲಿ ಕೊಡ್ತಾರ ಹೊರಗೆ ಹೋದ್ರೆ ಎಟ್ಟು ಒಂದ್ ಪಾಂಸೆ ಚೇಸೆ ಮಾಡ್ತಾರ ಇಲ್ರಿ.
ಹಾ ರೀ
ಇವ್ರ್ ಏನ್ ಮಾಡ್ತಾರೆೀ ಇವ್ರು ಆಟೇ ರೇಟ್ ಆಟೇ ಇರ್ತದ ಇವ್ರ್ ಏನ್ ಮಾಡ್ ರಿ ನೀನ್ ಪಂನ್ಸ ರೂಪಾಯಿ ಬಿಲ್ ಮಾಡದ ತಿಳ್ರಿ. ನೂರು ಕ್ ತ್ರು ರೂಪಾಯಿ ಕಮಿಷನ್ ಕೊೂಡ್ ನೀ ಪಾಯಿಂಟ್ಸ್ ಕೊಡ್ತರಿ.
ಹಾ ರೀ
ಹತ್ತ ಹತ್ತುತ್ತು ಅಂದ್ರೆ ಐವತ್ತು ರೂಪಾಯಿ ಐತ್ರಿ. ಅದವತ್ತುರು ಅದು ಒಟ್ಟಿ ನಿಂಗ ಕೇಳ್ತಾರೀ ಯಾವ ನಂಬರ್. ನೀನ್ ನಂಬರ್ ಆಗ್ಬೇಕೇ್ರಿ. ಫಸ್ಟ ಕ ಮೆಂಬರ್ ಆಗ್ಬೇಕ ಮೆಂಬರ್. ಫ್ರೀ ಇರ್ತದೆ ಮೆಂಬರ್ ಆದ್ಮೇಲೆ ಪಾಯಿಂಟ್ಸ್ ಆಡ್ ಆದ್ಮೇಲೆ ಅವು ಪಾಯಿಂಟ್ಸ್ ನಿತ್ ನೀವು ಆ ಸ್ಟೂರ ಏನ್ ಬೇಕು ತೊಗೋಬಹುದ ನೋಡ್ರಿ ಅಷ್ಟ ಪಾಯಿಂಟ್ ನಿತ್ ಐವತ್ತು. ಪಾಯಿಂಟ್ಸ್ ಇತ್ತು ಅಂದ್ರೆ ಐವತ್ತು ರೂಪಾಯಿ. ರುಪಾಯ್ದ್ ಏನ್ ಬೇಕಾದ ತಗೊಂಡ್ ಬರ್ಬೋದು.
ಹೊ ಅದಕ್ಕೆ ಒಟ್ ನಂಬರ್ ಕೇಳ್ತಾರೇಏನ್ರಿ ಅವರು.
ಹೂ ನಂಬರ್ ಕೇಳ್ತ ರೀ ಡಿಸ್ಕೌಂಟ್ ಕೊಡ್ತಾರ ರೀ ಅದ್ರಿಂದ ನಾ ಭಾಳ ನನ್ನ ಭಾಳ ಯೂಸ್ ಮಾಡ್ತೀ ಅದದು ನಾ ಯೂಸ್ ಮಾಡ್ತೀನ ರೀ ಅದ್ರಿರುತ್ತೆ. ಏನ್ ಗೋಲಿ ಇತ್ ಅವ್ರ ಅಪ್ಪಲನ್ನ ತರ್ತನ್ರಿ.
ಹಾ ಹಾ
ಈಗ ಪೈಲ ಹತ್ ಕೊಡ್ತರಿಗ ಹದನೈದ ರೂಪಾಯಿ ಕೊಡ್ತನ್ರಿ ಮತ್ ಹದನೈದ್ ರೂಪಾಯಿ ಕೊಡತನ್ರಿಈಗ
ಮತ್ತ ಹೆಚ್ಚಗ ಮಾಡ್ರಿ ಅನ್ ಐದ್ ರೂಪಾಯಿ.
ಐದ ಪರ್ಸಂಟ್ ಹೆಚ್ಚಿಗ ಮಾಡ್ಯಾನ್ ನೂರಕ್
ಹಾ ಹ ಹಾ ಹಾ
ಅಲ್ಲ ಹ ರೀ ಮತ್ ಕ್ವಾಲಿಟಿ ಅವ್ರ ಮತ್ತ ಅವ್ರ ತಾತಾರೆ ಅವು ಅವನ ಇಲ್ಲ ಇನಿಷಿಯೇಟಿವ್ ಅವ್ರ ತಾತ ಮಾಡಿದರೀ ಈಗ ಅವರು ಮಿಸಸ್ ಸರ ನೋಡಿ, ಅವರು ನಡಸಕೋತ ಹೋಂಟಾರಿ ಇದ
ಹಾ ಹೌದ್ರಿ ಅವ್ರ ಮಿಸ್ಸಸ್ಸಗ ಏನು ಸಿಕ್ಸ ಪ್ಯಾಕ ಅವ್ರಿ
ಈಗ ಪ್ರೆಗ್ನೆನ್ಸಿ ಟೈಮ್ ಅದ್ರೆ ಈಗೇನ್ ಕಂಡ್ ಬರ್ಲ ಅವಾಗ ಇದರಬೇಕ.
ಹಾ
ಎಲ್ಲ ಚಲೋ ಮತ್ತೆ ಎಲ್ಲ ನಾವ್ ಹೆಂಗಿರ್ತೀವಿ ಹಂಗಿರ್ತವ ಲೈಫ್ ಸ್ಟೆಲ್ಲ.
ಹ್ಮ್ ಹ ವಿರಾಟ್ ಕೊಹ್ಲಿ ಹೆಂಡತಿ ಬೆಂಗ್ಳೂರ್ ನಾಗೆ ಮುಗ್ಸ್ಯಾಳತ್ರಿ ಎಜುಕೇಶನ್ ಎಲ್ಲಾ.
ಅಲ್ಲ ಅಕಿನೂ ಬೆಂಗ್ಳೂರ ದೀಪಿಕಾ ಪಡ್ಕೋಣನು ಬೆಂಗ್ಳೂರ ದೀಪ ಇದು ಹ್ಮ ಶಿಲ್ಪಾ ಶಿಟ್ಟಿನೂ ಬೆಂಗ್ಳೂರ ಎಲ್ಲ ಬೆಂಗ್ಳೂರ ರೀ ಇಲ್ಲಿಂದ ಕುಡ ಇಲ್ಲಿ ನೀರ್ ಕುಡ್ದ ಇಲ್ಲಿ ಸ್ಟಾರ್ ಆಗಿ ಇಲ್ಲೇ ಮತ್ ವಾಪಸ್ ತಿರ್ಗ ನೋಡಲ್ಲ ಅಂತರಾವರ. ಆ ರಶ್ಮಿಕಾ ಮಂದಣ ಆಯ್ತು ಇವ್ರ ಎಲ್ಲಾ ಹೆಂಗ ನೋಡ್ರಿ.
ಇಕಿ ಮತ್ತ ಶ್ರೀ ಲಿಲಾ,
ಶ್ರೀಲೀಲಾ ಡೌನ್ ಟು ಅರ್ಥ ಅವರ್ತಿ ಅಕಿ ಯಾಕ ಕೇಳ್ರಿ ಆಕಿ ಅಕಿ ಪೇಮೆಂಟ್ಸ್ ಸಿಟ್ ಕೊಟ್ಟು ಇದು ಮಾಡ ಡಾಕ್ಟರ್ ಮಾಡಾಳ ಅದು ಮಾತಲ್ರಿ, ಅಕಿ ಮದವಿ ಆಕಿ ಮದವಿ ಆಗಿಲ್ಲ ರಿ ಇನಾ.
ಇನ್ನ ಆಗಿಲ್ರಿ
ಅಂದರು ನಾಲ್ಕ ಮ ಮಕ್ಕಳ ತಾಯಳ
ಶೀ ಲಿಲಾ ರೀ
ಹಾ ನಾಕ್ ಮಂದಿ ಒಂದು ಅಡಪ್ ಮಾಡ್ಕೊಂಡ ಕೂಸು ನಾಕ್ ಸಣ್ಣ ಸಣ್ಣ ಕೂಸು ಅನಾಥ ಕೂಸುಗೋಳಿಗಿ.
ಹೌದ್ರಿ
ಹಾ ಅವಕ ಎಲ್ಲ ಎಜುಕೇಶನ್ ಗಿಜುಕೇೇಶನ್ ಲೈಫ್ ಟೈಮ್ ನ ಓದಿಸ್ತೀನಿ ಅಂದಳ ನೋಡ್ರಿ ಚೆಕ್ ಮಾಡ್ರಿ ಸರ್ಚ್ ಮಾಡ್ರಿ ನಾಲ್ಕ್ ಮಂದಿ ಇದ ಅದಾಳಕಿ.
ಗೊತ್ತೇದಿಲ್ಲಲ್ರರಿ ನನ್ಗನೆ ಇನ್
ಆಕಿ ಹಡಪ್ ಮಾಡ್ಕೊಂಡಳ ಬೇಕಪ್ಲೆೇ ಚಲೋ ಕೆಲಸ ಸ ಮಾಡಳ ಅದು ಏನ ಅಂದ್ರೆ ಮತ್ತೆ
ಹ್ಮ್ ಆಕಿ ಶಿವನ ಅಂದ್ರ ಬಾಳ ಇಷ್ಟ ಅಂತರಿ ಆಾಕಿ ಶ ಶಿವಣಯ ರ ರೀ ಶಿವರಾಜ್ ಕುಮಾರ್
ಕರ್ನಾಟಕ ನಿಂತ ಎಲ್ಲ ಮತ್ ಅನ್ಬೇಕತರಿಲ್ಲ
ಹ್ಮ
ಹಕಿನು ನ್ಯಾಷನಲ್ ಸ್ಟಾರ್ ರ ನೀ
ಇದಿ ಗ್ರಾಮ್ ದಾಗ
ಹ ಮತ್ತೆ ಪುಷ್ಪನಾಗೆ ಒಂದಾ ಐಟಮ್ ಡಾನ್ಸ್
ಹಾ ಕರೆ
ಹಾ ರಿ ಮತ್ತ
ಮತ್ತ ಯಾವ್ದ ತೆಗದಳ್ ಹೋಡ್ರಿ
ಸಾವ್ರ ಈಗ ನೀನ್ ಏನ್ ಮಾಡಾರ್ರಿ ದೀಪಿಕ್ ಈಕಿ ಪ್ರಿಯಾಂಕಾ ಚೋಪ್ರಗೋತ್ರಿ
ಹಾ ಹಾ ಗೋತ್ರಿ
ಅಕ್ಕಿ ಅಕ್ಕಿಗ ರೋಯಲ್ ಎಕ್ಸ್ ವಾಚ್ ಅದ ನೋಡ್ರಿ
ವಾಚ್ ರಿ
ಹಾ ಹ ರೋಯಲ್ ಎಕ್ಸ್ ಒಂದೊಂದ್ ವಾಚ್ ನಲ್ವತ್ ಲಾಕ್ ನಿಂ ಚಾಲ್ ನೋಡರಿ
ಹೌದೌದ್ರಿ
ಅದು ಬ್ರ್ಯಾಂಡ್ ಅಂಬೇಸರ್ ಮಾಡರಕಿ
ಎದ ಸ್ ಎದರ ಸಬಂದ್ ನ್ರಿ
ಅಂಬೆ ಅಂಬೆ ಒಂದ ನಲ್ವತ್ ಕೋಟಿ ಕೊಡ್ತಾರ ಹಿಗ ನೀನ್ ಕೊಟ್ಟ ಹದ್ರ ಇಲ್ಲಿ ನೀ ಏನ್ ಮಾಡುದಿಲ್ಲ ನಾನು ವಾಚ್ ಹಾಕುದ್ ಹೊಡಡು ನಿನ್ ನಿಂಗ ಕೊಡ್ತೀವಿ ಮತ್ತ ನಿಂಗ ಪ್ರಮೋಷನ್ ನೀ ಸುಮ್ಮನೀರ್ಲ್ಲೆ ಆರಾಮ್ ಇರು ಪೋಸ್ಟ್ ಗಿಸ್ಟ್ ಕೊಟ್ಟಾಗ ಪೋಸ್ಟ್ ಹಾಕ್ಬಡು ಟ್ಟೆ
ಹೌ
ಸ ರೋಯಲ್ ಎಕ್ಸ್ ಎಂತ ಕಂಪ್ನಿ ಗೊತ್ತೇನ್ರೀ
ಆರಿ
ಅವರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಏನು ಕೇಳಲ್ರಿ ಯಾಕ ಹೇಳ್ರಿ
ಯಾಕ್ರೀ
ವರಾಟ್ ಕೊಹ್ಲಿ ತ್ರೀ ಹಂಡ್ರೆಡ್ ಮಲಿಯನ್ ಫಾಲೋವರ್ ಸರ್ ಮ ಮ ಸಿಮ ಮಂಡಾರರ
ನಿಟದರ
ನಿಂದ್ರೀ ಸ್ವಲ್ಪ ಫೋನ್ ಹಸ್ಲತ್ತ ನಂಗಗೆ ಹಸ್ತೀನಿ ಅನ್ರಿ
ಆಯ್ತಾಯ್ತು